ನವಸರ್ ಪಾಯ ಹೇಳ
ಇದಣ ಎಲ್ಲಿರಿ ಅಣ್ಣ
ಹೊರಾಗ
ಹರಿ ಅದ ಮತ್ತ ಅದ ಏನಾಯ್ತು ತ್ರಿ ಅದ ನಾ ಕೇಳನಲ್ರೀ ಅದು ಬುಲರ್ ಆಫ ಸೆಕೆಂಡ್ ಹ್ಯಾಂಡ್ ನೋಡ ಅಂತಂದು
ಆದದ ನೋಡ್ರಿ ಒಂದ ಬಂದ್ ನೋಡನ್ಕಿತ್ತ ನೋಡವ್ರ
ಹ ಅದೇ ಅಂದೇ ರೀ ಮೆ ಅವತ್ತನ್ ಫೋನ್ ಹಚ್ಚನ್ೀ ನೀವ್ ನೋಡ್ರಿ ಏ ಕೇರೆ ಮಾಡವಲ್ರರಿ ಈಗ
ಇ ಸ್ವಲ್ಪ ಬೇರೆ ಕಡೆ ಕೆಲ್ಸ ನಡ್ದ ಹಂಗಂತ ನಮ್ ಯಾರ್ ಕೆಿರೆ ಮಾಡಡ ಕಾವಲ್ುತ್ತ
ಅಲ್ರರಿ ನೀವು ಹ ನೀವು ಬುಲಾರಗವರು ಬಹಳ ಜನ ಪರಿಚಯ ಇರ್ತ ಕಾಂ ಮ ಕೇಳಂಗಲ್ಲ ಇಲ್ಲಂದ ನಾನೇ ಕಡಲ್ಲ
ಅ್ ಆದ್ ನೋಡ್ರ ಬ್ ನೋಡ್ಕೊಂಡ್ ಹಂಗ ಗ ನೋಡ್ಕೊಂಡ್್ರ ಬಂದ್ ಎಲ್ಲ ಸಂಜೆ ಬರಿಲ್ಲ ನಾಳೆ ಮುಂಜೆ ಬರ ಸ ಕೆಲ್ಸಮ್ಮಾಗಿ ನಾನ
ಎಷ್ಟ ವರೆಗ ಆದಲ್ಲ ಅದ
ಹದಾ ಒಂದ ಹ ಪಂಪಿಂದ ಪಂಪಿಂದ ಅದ ಗಾಡಿ
ಹನ್ರಿ ಅಂದ್ರರಿ ಮತ್ತೆ ಸಿ ಎನ್ಜಿ ಕ ಎನ್ಜಿ ಏನ್ ಬ್ಯಾಡ್ರಿ ಮತ್ತೆ ಡೀಿಸೆಲ್ ಓನ್ಲಿ
ಜಲ್ಲ ಸಿನ್ ಜಾ ಇಲ್ಲ ಪಂಪಿನ ಕಡೆ ಅದ ಪಂಪಿಂದ ಅದ ಹತ್ತ ಹತ್ತೊಂಬತ್ನೂರ ಹತ್ತೊಂಬತ್ ನೂರ ನೋಡ ಹತ್ತೊಂಬತ್ ನೂರ ಎಷ್ಟ ಹ ಎಷ್ಟ
ಮಾಡಲ್ಲ ಅಂದ್ರ ಹಳ ಹಳಿ ಮಾಡಲ್ಲ ಆಯ್ತ್ರಣ್ಣ ನೀವ್ ಹೇಳದ್ ನೋಡಿ
ಹಾ ಪಂಪಿನ್ ಗಾಡ ಆ ಅ ಅದು ವೇರದ್ದಲ್ಲ ಗಾಡಿ ಅದು ಹೊಸದ್ ಮಾಡಲ್ಲ ಅಂದ್ರು ಇನ್ನೊಂದ ನೋಡ ವಸ ಮಾಡಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರದ ಐತೆ
ಇಪ್ಪತ್ತ್ ಮೂೂರು ಅಲ್ರೀ ಈಗ ಅದ ಹಾಿ ಮಾಡಲ್ಲ ಅಂದ ಅಲ್ರೀ ಅದ ಹತ್ತೊಂಬತ್ ನೂರ ಎಷ್ಟ ಅದಂದ ಅಲ್ರಿ
ಹ ಅದರದಟ ಎಷ್ಟ ಮೂರು ಬ್ರೋ ಮೂರು ಮೂರು ಮೂರವರಿ
ಅಷ್ಟ ಅದಾನ್ರಿ.
ಹ್ಞಾ ಮತ್ತೆ ಬಾಳೆ ಮಾಡಲ್ ಐತ ಪಂಪಿನ್ ಗಾಡಿ ಐತ
ಹ ಹೌದ ಅಂದ್ರ ಮೂರು ವಟ್ಟ ಹಿಂಗ ಯಡ ಯಡ್ ಕೊಡಲ್ಲ ಅಂದ್ರವ ಯ
ಏ ಅಷ್ಟ್ ಕೊಡಲ್ಲ ಮೂರ್ ಬಂದ್ರ ಬಿಡತ ನಾನ ಲಾಸ್ಟ್
ಒನ್ರಿ ಮೂರ ಆದ್ರೂ ಬಾಳ ಆಗ್ತದ ಅ ಗಾಡಿ ನೀವು ಅದ ಫೋಟೋಸ್ ಹಕ ನೀ ನ್ ಫೋಟ ಹಾಕ್ನಲ್ ನೋಡಡಿರಿ ನ ಬಿಡು ಗಾ ಏ ಚಲೋೇ ಅದ ಅದು ನಂಬರ್ ಪ್ಲೇಟ್ನ ಅದೇ ಅವ್ರ ತಾಲ ಅವ್ರದ್ದ ಜಿಲ್ಲೆದ ಅದ ಏನ್ರದ
ಹಾ ಅವ್ರ ಜಿಲ್ಲ ಮತ್ತೆ ಆ ಕಡೆ ಮಾಡ್ಸ ಅಂದ್ರಲ್ಲ ಅವರು ಅಲ್ಲಿವ ಅವು
ಅಲ್ರಿ ಮತ್ತೆ ಅವು ಗಾಡಿೂ ಡಾಕ್ಯುಮೆಂಟ್ಸ್ ದಾಖಲೆಗಳು ಹೆಂಗ್ ಕರೆಕ್ಟ್
ಎಲ್ಲಾ ಕ್ಲಿಯರ್ ಆಗ ಡಾಕ್ಯುಮೆಂಟ್ಸ್ ಆರ್ ಸಿ ಕಾರ್ಡು ಎಲ್ಲಾ ಕ್ಲಿಯರ್ ಆಗ ನೋಡು
ಹೌದ ಹೌದ್ರಿ ರ ಅದಕ್ಕೆ ಇದ ಮಾಡಿದ್ರೀನ ನಮ್ಗ ಈಗ ಹೆಂಗ ಬೇಕಾಯತ್ ನಮ್ಗ ಅದು ಇಬ್ರ ಗಿಬ್ರ ತರಕ್ ನಮ್ದು ಹೊಲ ಮನಿ ಆದಲ್ಲ ಇಲ್ಲೇ ನಡತದ ಕುಲರ್ ಗಿಲರ್ ಸ್ವಲ್ಪ ನಡಿಯಕ್ಕ
ಹ್ಮ ಅದೇ ಇನ್ನೊಂದ ಅದ ಮತ್ತ ಯಾಡ ಸಾವಿರದ ಇಪ್ಪತ್ತ ಮೂರ ಮಾಡಲ್ಲ ಮತ್ ಬೇಕಂದ್ರ ನೋಡ್ಕೊಂಡ ಹೋರಿ ಅದನ್ನ
ಎ ಯದ ಹಂಗಾರ ಈ ಹೊಸ ಮಾಡಲ್ ಹೇಳತ್ತರಿ ಎಷ್ಟ ಯಾಡ ಸಾವಿರ ಇಪ್ಪತ್ತ ಮೂರೀ
ಹಾ ಯಾಡ್ ಸಾವಿರದ ಇಪ್ಪತ್ತ್ ಮೂರ್ದ ಐತ ಅದ ಆರವರೆ ಆಯತನದ್ರ
ಅ ಅ್ರ ಅದ್ರ ಮತ್ತ ಫೋಟೋ ಹಾಕಿಲ್ಲಲ್ರಿ ನನಗ ಅದ್ರ ಹಳಿ ಮಾಡಲ್ ಒಂದೇ ಹಾಕಿದಲ್ರಿ ಫೋಟೋ
ಅದ್ರದ್ದ ಹಾಕ್ಲಿಲ್ಲಾ ನಾ ನನಗ ಇನ್ನ ಹಾಕಿಲ್ಲ ಫೋಟೋ ಹಿಂದ ಗಡಿಗ ಹಾಕತನ ಹೇಳೆನ ಸಲ್ಪ ಓ ಕೂಲರ್ ಕರ್ಕೊಂಡ ಹೋಗ್ಯಾನ ಅಂತ ಆವಾ
ಹ ಹಂನ್ರೀ
ಇಲ್ಲಿ ಸ್ವಲ್ಪ ಕೂಲರ ಇಂತಿನ್ರಿ ನಾನು ಹೋಗಿ ಆಮೇಲ ಆಕ್ತಂತನವ
ರಿ ಈಗ ನಂದು ಟ್ಯಾಕ್ಟರ್ ಆದ್ರಿ ಒಂದ ಹಳಿ ಮಾಡಲ್ದದ್ರಿ ಸರೋಜದ ರಿ ಸೆವೆನ್ ಡಬಲ್ ಫೋರ್ ಆದ್ರಿ ಅದು ಮತ್ತೆ ನೋಡ್ರಿ ಅ ಯಾರನ್ ತಗ ಅದ ಬೇಕಂನ್ರೀ ಅ
ಹ ಬೇಕನ್ನದನ ನನ್ನಗ ಒಬ್ಬ ತಿಳಿದ ಆತ್ನ ಕೇಳಬೇಕ ಆತ್ ನಾನ
ಅಂದ್ರ ಮತ್ತ ಅದೇ ಈ ಗಾರಿ ಕೊಟ್ಟಗಸಿಂದ ನಾ ಬುಲ ತಗೊಂದಬರ್ತೀನಿ ಈಗ ಗ ನಾನು ಟ್ರ ದ ಏನ್ ಅಗತ್ಯವಿಲ್ಲ ಈಗ ಎಲ್ಲಾ ಕೆಲ್ಸ ಆಗಿ ಹೋಗ್ಯಾವ ಈಗ
ಹ್ಮ ಮತ್ತ ನೋಡ ನ್ ಅಲ್ಲಿ ಪರಿಚದ ತಾನಬತ್ತ ಮತ್ತ್ ಹು ಅಂದಿ ಅಂದ್ರ ನಾ ಅತಗ ಹೆತೀನಿ ಬಂದ ನೋಡ್ಕೊಂಡ ಹೋತಾನ ನೋಡ.
ಅಲ್ಲ ಆದ್ರೂ ಡಾಕ್ಯುಮೆಂಟ್ಸ್ ನಾವ್ರಿ ಮತ್ ಆತ ಆರ್ ಸಿ ಕಾರ್ಡ್ ಅಲ್ಲಿ ನಾದ ಅದ ಟ್ಯಾಕ್ಟರ್ದ ಅದೇನಾದ ಅವು ಕಂತಗಿಂತ ಎಲ್ಲಸ ಕಟ್ಟಿ ಲಾಸ್ಟ್ ಒಂದ್ ಕಂತ್ ಅದದ
ಹ್ನ.
ಹ ದ ಡಿ ಎಷ್ಟ ಬದ ತಿಂಗ್ಳಿಗಿ ಎಂಬತ್ತ ಏನ್ ಕಟ್ತನ್ರೀ ನಾನ
ಹ್ಞಾ.
ಹ ಅದ ಈಗ ನಂದನ್ ಇಷ್ಟ ವರ್ಷದ ಆದ ನೋಡ್ ಮತ್ತೆ ಅದ ಕೇಳಿಗೆಸಿನ್ ನನ್ಗ್ ಬುಲಾರ ಅ ಬಿಟ್ಟ ಬಿಡ ಅಂತ ಹೇಳ್ರಿ ಅದ
ಬುಲೋರ್ಂದ ನೋಡನ ತು ಇಲ್ಲ ಇತ ಬೇರೆತಾನ ನಾಳಿ ಬಂದಂದ್ರ ನನ್ ಬರ ಕ ಲೇಕ ನನ್ ಕೆಲ್ಸಗೋಳ ಅದ
ಹೌದ ಹೌದ್ರಿ ಏನ್ರಿ.
ನನ್ ಬರಕ್ಕ ಆಗಲ್ಲ ಅತ್ನ ಬಂದ ನೋಡ್ಕೊಂಡ ಹೋತಾನ ನೀನ ನನ ಅಡ್ರೆಸ ಕೊಡ್ತೀನಿ ನೀನ್ ಗಾಡಿ ತಗೊಂಡ ಬಾ ಅಲ್ಲಿಗಿ ನೋಡ್ಕೊಂಡ ಗಿಸ್ಕಿದ ಹೋತನ ಆವ
ಇಲ್ಲ ಇಲ್ಲ ಮತ್ತ ಅಷ್ಟೇ ನೋಡ್ರ ಅಕಡೆ ಅಷ್ಟೇ ಮಾಡ್ರಿ ನನಗ ಈಗ ಬುಲರ್ದ ಬಾಳ ಅವಶ್ಯಕತೆ ಅದ್ರಿ ಈಗ ನಾನ್ ನೋಡ್ರಿ ಇಲ್ಲಿ ಊರಾಗಿರೋ ಮಂದಿ ಬುಲರ್ ತುಗೊಂದ ಹೊಂಟಿ ನಾನೇ ಎಲ್ಲಾ ನಾನ್ ಕಲ್ತಹೋಗಿನಿ ಮೊದಲ ಹ ಹೋದ್ನಾ ಆವಾ ಅಲ್ಲಿ ಕಂಪನಿದಾಗ ಬುಲರಿನ್ ಸಿಮೆಂಟ್ ಗಿಮೆಂಟ್ ಈ ತಿಂಗಳಿ ಈ ತಿಂಗಳಿ ಎಲ್ಲ ಹೋಡದಾಗ ನಾನನಿ ಈಗ ನನಗ ಒಟ್ಟ ಬುಲರ್ ಸಿಗವಲ್ಲ ರಿ
ಅದೇ ಮತ್ತೆ ಬೇಕಂತಲ್ಲ ಆದ್ ನೋಡಿ ಯಾಡ್ ಸಾವಿರದ ಇಪ್ಪತ್ ಮೂರ್ ಮಾಡಲ ಅಂದಿದಲ್ಲ ಅದ ಒಂದ ಅತಿ ಎಳಿ ಮಾಡಲ್ಲ. ಮತ್ತೆ ಯಾವ ಎಡ್ಡು ನೋಡ್ತ ಅಂದ್ರ ಅದ್ರ ಒಂದ್ ಫಸ್ಟ್ ಹಳಿದ ನೋಡ್ಕೊಂಡ ಬರಮ್ಮ ಅದ ಪಸಂದ ಆತ ಅಂದ್ರ ಅದ ಆ ಎರಡಸಾವಿರ ಇಪ್ಪತ್ ಮೂರ ಮಾಡಲ್ಲ ಆಗ ನಡ್ಕಿ ಬರ ವೇರದ ಗಡಿ ವೈರದಧ್ಯ್ಯ ಯತದಾ
ಅಂದ್ರ ಇದು ಎಲೆಕ್ಟ್ರಿಕಿಕ್ ಕಲ್ದ ಅದೇನ್ರೀ ಅದು
ಹಾ ಏ ಎಲೆಕ್ಟ್ರಿಕ್ ಡೀಸೆಲ್ದ ಐತ ಅದನ
ಅದ ಡೀಸೆಲ್ದ ಆದ ಒಟ್ಟ ವೈರಿಂಗ್ ಆದ್
ವೈರಿಂಗ್ ಗಾಡ ಅದ ಓಟ್ಟ ಅಂದ್ರ ಅದ ಒಂದ್ ಹತ್ತು ಆ ಒಂದ್ ತೊಲ್ದಾಗ ಒಟ್ಟ ವ ಬುಡಕ ತರದ್ರ ವೈರ ಪೈರ ಯಾರ್ದ ಅಂದ್ರ ಗಾಡಿ ನಿಂತ ಬಿಡ್ತ ಮತ್ತ ಮುಂದಕೋಲಾ ಪಾ ಗಾಡಿ ಆಪ್ ಬಿಡ್ತ
ಏ ನಮ್ಗ ಅದೇನ ಬ್ಯಾಡ ಬಿಡ್ರಿ ನಾನೂ ಹೋಲಮನಿ ಮಾಡರೆ ನಮ್ಗ ಹತ್ತಿ ಪತ್ತಿ ಒಡ ದ ಚೂರ್ ಗೊಬ್ರರ ಆಕಂಬರಕ್ಕ ಯಾವನ ಊರಾಗ ಏನನ ಅ ಜಲ್ದ ಯಾವ್ದನ ಒಂದ ಕೆಲ್ಸ ಗಿಲ್ಸ ಹೇಳಿದ್ರ ಹಿಂಗ ದೇದರ ಪಾದ್ರಂಗ ಹೋಗ ಬೇಕತ್ರಿ ನಮ್ ಸುತ್ತಮುತ್ತಲ್ಕ ಅದಕ್ಕೆ ಯಾರ ಲೇಬರ್ ಪಾಬರ್ ಆಗ್ಲಿ ಒಂದ್ ಯಾವ್ದ್ ಕಾರ್ಯಕ್ರಮಕ್ ಆಗ್ಲಿ ಈ ಚಛಲೋನ ಇರಬೇಕು ವಿತ್ ಹಂಗೆ ನಮ ಕೆಲ್ಸಕನ ಯೂಸ್ ಆಗ್ಬೇಕ್ರ ಅದ ನೀ್ ಹೇಳಾ ನ್ರ ಎಡ್ಾವಿರ ಇಪ್ಪತ್ ಮೂರದ ಅದ ವೈರಿಂಗ್ ಅಂತ ಹೇಳಕತಿ ರಿ ಮತ್ತೆ ನಮ್ಗ ಅದ್ ಅಕಸ್ಮಾತ್ ಹೊಲಾಗಿಲ್ಲ ಇತೀವಿ ನಾವು ಮತ್ತೆ ಇರರಣ್ ಬೋದ್ದ ಆಐ್ದೇ ನೋಡಮ್ರಿ ಅತ್ರಿ
ಹಳೆದಾದ್ರೆ ಪಂಪಿಿನ ಗಡರ್ದ ಬುಡು ಕೆಂಗ ಹೊಡೆಡದರು ನಡಿದ್ದದು ಏನಾಗಲ್ಲ ಯಾಕಂದ್ರೆ ವೈರಿ ಪಂಪಿಿನ ಒಳ ಕೊಟ್ಟಿರ್ತೇನ ವೇರಗಳು ಏನು ಆಗಲ್ಲ ವೇರಗಳಿಗೆ
ಹೌದ ಅಂದ್ರೆ ನಮಗೇನ್ ಅಷ್ಟೆ ನಾನೇಏನಾದ್ರ ಹಳಿ ಗಾಡಿ ತಗೋಬೇಕಂತ ಆದ್ರಿ ಮತ್ತೆೀ ಬಾಳ ಅತ್ಂತ ತಿನ್ರಿ ನಾನ್ ಮೂರ ಆದ್ರ ಎರಡುವರೆ ಹಂಗ ಎರಡ್ ಎಂಬತ್ತಂಗ್ ಬಿಡಲ್ಲನ್್ರಿ ಅವ
ಅ ಅಷ್ಟ್ ಬಿಡಲ್ಲವ ಮೂರವರೆ ಹೇಳನ ಐವತ್ತು ಬಿಡ್ರನ ಮೂರಕ್ ಬಿಡ್ಬೋದಾರ ಲಾಸ್ಟ್ ಮತ್ತ ಅಂತ ಹೇಳ ನೋಡ್ಪಾತ್ ನಿನಗ್ ಅಷ್ಟ ಹೇಳ ನಾನ ನ ಮತ್ತ ಇದ್ ಮಾಡ್ನಿ
ಇತ ಆತ ಯಾವ ಊರತ್ರಿತ ನಿಮ್ಮ್ ಸುತ್ತಮುತ್ತ ಏನ್್ರ ಯಾವ ಊರತ್
ಇಲ್ಲ ನಮ ಸುತ್ತಮುತ್ತಾದ ದೂರ
ಮತ್ತೆ ನೀವು ನಾಳೆ ಖಾಲಿತ್ತು ೇನ್ೀ ಏನ್ ಇವತ್ ಕಾಲಿರಿ ಇವತ್ತ ಇಲ್ಲಾ್ರೆ ಸಂಜೆ ಕಯ್ ನೋಡಿ ಬಂದ್ಬ ಬಿಡ
ಇವತ್ತು ಖಾಲಿ ನೋಡ ನಾನ್ ಬರಂಗ ತ ನ ಆಗ್ಡ್ಲೆಷ್ಟ ಬಂದ್ಬಿಡ್ ನಾಳಿಗೆ ನಾವು ಬೇರೆ ಕಡೆ ಹೋದ ಸ್ವಲ್ಪ ಕೆಲ್ಸ ನವು ನಾವ್ ಮುುಡುಗಂದ ಗಾಡಿ ತರ ಉಂಟು ಒಂದು
ಹೌದ್ರೀ ಮತ್ತತ್ ಆ ಅಣ್ಣಗ್ ಹೇಳಿರ್ರಿ ಇ ಹಿ ಒಬನ್ಷಿಂಗ ಬುಲರ್ ಕೇಳಿದನಪ್ಪಾ ನೀ್ ಮಾರ್ತನಿಂದ ಅಲ್ಲ ಮತ್ತ ಅತ್ ಕೇಳಿನಂತ ನೀವ್ ಅತ್ ಅಣ್ಣಗ್ ಹೇಳಿರಿಲ್ರರಿ
ಏನ್ ಈಗ ನನ್ ಇನ್ನ ಹೇಳಲತಿ ಪೋನ ಚ ಅಂದ್ರ ಬರ ಅಂತನ ಅಯತಾನ ಅದಕ್ಕೇನಲ್ಲ ಬಂದ್ ನೋಡ್ಕೊಂಡೋಗ್ರಂತ ಅಂತಾನ
ಹೊ ಮಾರದ್ರಗನ್ನ್ರಿ
ಒಟ ಅದ ಮಾರದ್ರಾಗ ನನ್ ಯಾವಾಗನ ಬಾ ಒಟ ನೋಡ್ಕೊಂಡ ಹೋಗಂತ ಬ ಅಂದ್ಿ ಇವಾಗ ಇವತ್ತೇ ತಗೊಂಬ ಗಾಡಿ ಒಟ್ಟೆ ರಕ್ಕ ಕೊಟ್ಟ ಇವತ್ತ ತಗೊಂಬ ಅಂತ ಅತ್ತೇನೆ
ಅಲ್ಲಲ್ಲ ಅದು ಕಂಡೀಷನ್ ಬೇಕಲ್ರಿೀ ಚೊಲೋ ಇತ್ತು ಅದಕ್ಕೆ ಒಂದಸಲ ನೀವು ಪೋನ್ಯಾಗ ಹಾಕಿರಿ ಅಷ್ಟೊಂದ ಡಿಕ್ಲಾರಿ ಪೋನ್ಯಾಗ ನೋಡೋದ ಬೇರೆ ಕಣ್ಣ ಕಣ್ಣಿ ಲಸಿಂದ ಮುಂದೆ ನಿಂತ ನೋಡೋದ ಬೇರೆ ಹಂಗಾಗಿ ಇವತ್ತ ಸಂಜಿಕೆ ಬರ್ತ್ ನೋಡ್ರೆ ನೋಡಿಬ ಬಿಡಮ್ಮ ಆತನ ಕರ್ಸಿ ಬಿಡ ಮಾತಾಡ್ಬಿಟ್ರಯ್ತ
ಅಷ್ಟೇ ಮಾಡಬಾ ಅತ್ನ ಬರ್ತಾನ ನೀನು ಬಾ ನಾನನ್ ಬರ್ತನಿ ಹೋದ್ರಐತ ಒ ನುಡ್ಕೊಂಡೈತೆ ಪಸಂದ್ ಬಂತು ತಗೋ ಪಸಂದ್ ಬರ್ಕಂದ್ರ ಬಿಡು ಆ ಗಾಡಿ ನೋ ಆ ಗಾಡಿ ನೋಡ್ತಂದ್ರೆ ಆ ಗಾಡಿ ನೋಡಕ್ ಕುಂಂತೈತ್ ಮತ್ತೆ
ಇಲ್ಲ ಮತ್ತತ್ ಅದ ಇದ ನೋಡಂಬ್ರಿ ಇದ ಇದನ್ನ ಮತ್ತೆ ನಮ್ಮಲ್ಲಿನಗ ಬಾಳ ಚೊಲೋ ತಗಂದ್ರ ರೊಕ್ಕ ಬೇಕಲ್ರರಿ ಕೊಡಾಕ್ ಆಮ್ಮಲೆಿನ ಎಲ್ಲಿ ಇದ ಇದು ಟ್ಯಾಕ್ಟರ್ ಮಾರಿದ್ರೆ ಏನಿಲ್ಲ ಅಂದ್ರ ನಾವನ್ ಒಂದ ಒಂದ್ೀಡ್ಡ್ ಕುಂತೀವಿ ಅವ ಆ್ಕಲ್ರರಿ ಒಂದ್ವರೆ ಲ ಶಕ್ಷಂಗ ಟಂಗ ಕುೂಂತೀವ ಆಗ್ಬಕ್ಲ್ಲ
ಹ್ಮ್ ನೋಡ್ಕ ಮತ್ ನಿನ್ ಇಷ್ಟ ಹೆಂಗಂತ ಹೆಂಗ ಮತ್ತೆ
ಇಲ್ರರಿ ಅದೇ ಅಂತೀನ್ೀ ನಾನು ಈಗ ಅದ ಮತ್ತೆ ಹಂಗಗೆ ಆತನ ಬಿಟ್ಟ ಆದಂಗ ನತ್ದರಿ ಆತ ಬುಲ ನೋಡಿದಂಗನ ಆತದ ಮತ್ತೆ ಅದ ಟ್ಯಾಕ್ಟರ್ ಬಗ್ಗೆ ಮಾತಾಡಿದಂಗನ ಆಗ್ತದ ನಾ್ ಮಾರದನು
ಹ್ಮ್ ನೋಡ್ ನನ್ ಟ್ಯಾಕ್ಟ್ರರ್ ಸವರಂಗ್ ಬಿಡತಂದ್ರೆ ಸವರಂಗ್ ಬಿಡ ಇಲ್ಲಾಂದ್ರೆ ಇಲ್ರಿ ಅವ್ನಿಗೆ ನೋಡಂತ ಂದ ಅವ್ನಿಗೆ ಇನೊಪ್ಪ ಇವಲ್ಲಾ ಮತ್ ಬುಲರ್ ಕೊಡವಲ್ಲ ಹ ಬೇರೆಣಬ
ಇಲ್ಲ ಅದ್ ಶೋರೂಮ್್ದನ್ ಕೇಳಲ್ರಿ ಸೀದಾ ಇಲ್ಲಾಂದ್ರ ಒಂದ್ ಕೆಲ್ಸ ಮಾಡಮ್ರೀ ಪಲರ್ ಬಗ್ ಅ ಕುಲಾರದಷ್ಟೇ ಮಾತಾಡಂಬ್ರಿ ನಾವು ಟ್ಯಾಕ್ಟರ್ ಬಗ್ಗೆ ಏ ಮಾತಾಡ ಬೇಡ ನೋಡ್ರಿ ಅತ್ ಕರಸ ಆತ್ನ ಈಗ ನೀ ಕರ್ಸತನ ನಾವನು ಹೋಗ್ ಇಲ್ಲಿಂದ ನಾಲ್ಕ ಗಂಟೆಗೆಗ ಅತನ ಜೊತೆ ಮಾತ್ರ ಮಾತಾಡ್ ಬರ ಬಲರ್ದಷ್ಟ್ ಮಾತಾಡಮ್ರೀ ಟ್ಯಾಕ್ಟರ್ದ ಏನದ ನೀನ್ ಅದು ಶೋರೂಮ ಅಂತ ಇಲ್ಲ ನಿವ್ ಯಾವ್ದ ಪರಿಚ ಅಲ್ರೀ ಸೋರಂ್
ಹ ಅದ ಇನ್ನೊಂದು ಕದ ಯಾವದ ಅಂತ ತರಪಕ್ದ ಬಜೀ್ವತನಾರೆ ಕೆಲವಾದ ಪರಿಚಯ ಆದ ಕೂಡ ಒಂದ ಐತೆ
ಹ ಅದ ಸರೋಜ್ ನೋಡ್ರಿ ನನ್ ್ಯಾಕ್ಟ್ರ ಮತ್ತೆ ನೀವು ಬೇರೆ ದಾವ್ದ ಮಹೇಂದ್ರಗಏ್ರ ಇರಿ ಎಂಟಿ ಎಂಟ ಇಲ್ಲ ಸರಜ್ ಸರೋಜ ಅ ಸೆವೆ ಡಲ್ ೋರ್ ಆದ ನೋ್ರರಿ ಸಣ್ಣ ಗಾ ಹ
ಸೆವೆನ್ ಡಬಲ್ ಫೋರ್ ದಾಸನ್ ಗಾಡಿ
ಹ ಸೆವೆನ್ ಡಬಲ್ ಫೋರ್ ಆದ್ರಿ ಸಣ್ಣದ ಆದ್ರಿ ಮತ್ತೆ ಅದ ಸೋರಮ್ದೆ ಹೋಗ ಕೇಳಳ ಅಂತತ್ರಿ ಮದಲದ ಬುಲಾರ್ ಮುಗಸನ್ ಬಂದ್ಡ್ರರಿ
ಹ್ಮ್ ಕಷ್ಟ ಮಾಡಡ್ಬಾ ನೀ ಸಂಜಿಪಾ ಸಂಜಿಕಂಗ
ಹೆಂಗಿದ್ರ ಇದ ನಿಮ್ ತಾೂಕ್ ದಾಟಿ ಹೋಗಬೇಕಲ್ರರಿ ಮತ್ತೆ ಇಲ್ಲ ಸೋನ ಕೇಳಿಗಸ ನಾನನ್ ಡಾಕ್ಟರ್ ಫೋಟೋ ಗಿಟ್ ಹೊಡ್ಕೊಂಬರ್ತೇನ್ ರೀ ಅದು ನಂಬರ್ ಪ್ೇಟ್ ಇಿಂದ ಅದು ಎಲಾಟ್
ಹಾ
ಈ ಶೋರೂಮ ದಾಗ ಬೆಟ್ಟಿ ಆಗೇಸ ಅಕಡೆ ಹೋಗ್ ಅಂದ್ರ ಅಕಡೆ ಹೋಮ್ರಿ
ಇಲ್ಲ ಫಸ್ಟ್ ಐದು ಟ್ಯಾಕ್ಟ್ರರ್ ನೋಡ ಮುಂದೆ ಸ್ವಲ್ಪ ಇ ತಗ ಫಸ್ಟ್ ಇ ತಗೋದೇನ ಗಾಡಿ ಮುಗಸಮದ ಇದು ಬುಲರ್ ಬುಲರ್ ಫಸ್ಟ್ ಮುಸೇನ್ ಮುಸೇನ್ ಮ ಾದ್ಮೇಾಲ ಅದುಕ್ಕೆ ಇದು ಮಾಡಡಾಮ
ಹ್ಮ್ ಇಲ್ಲ ಅಷ್ಟೇ ಮಾಡ್ರಿ ಮತ್ತೆ ಅದು ಬುಲಾರ ಮುಗಸ ಬಿಿಟ್ರ ಕಿರಿಕಿರಲ್ರರಿ ಅವು ಮತ್ತಿಂದ ಅಾಡಿ ಈಗ ಹೆಂಗಿದ್ರ ಅವ ಅರ್ಜೆಂಟ್ ನೀನ್ ಅಂತಿದಿ ಈಗ ಅರ್ಜೆಂಟ್ ಆದ ಮಾರ್ತಾನಪ್ಪಾ ಈಗಗೆ ತಗೊಂಡ್ ಬಿಿಡ ಅಂತಿದ್ ಈಗ ಈಗ ನಾವ್ನು ನಮ್ಮಲ್ಲಿನ ರೊಕ್ಕ ಸ್ವಲ್ಪೆ ಅವ ಈಗ ಎಲ್ಲನಾವ ಸೌ್ರಷನ್ಗೇಶನ್ ತಗಂದ್ರ ಈ ಮತ್ತೆ ನಾಳೆ ಒಂದ ಕೆಲ ದಿನಗಳ ಬ ಬಿಟ್ಟು ಹೇಳಿದ್ರೆ ಅತನ ಈಗ ಹೆಚ್ಚಿಗೆ ಹೇಳ್ಬಹುದು ಬೇರವ್ ಯಾರನ್ನ ಬಂದು ಕೇಳಿದ ಅವ್ರಿಗೆ ಮಾರ್ಬೋ ಮಾರ್ಬೋದು ಇಲ್ಲ
ಹಂಗೇನಿಲ್ಲಾ ನಮ್ಮ್ ಹುಗ ಅದದ ಮತ್ತತ್ ಅದೇ ಈಗ ಫಸ್ಟ್ ಬುಲರ್ ಮುಸಬಿಟ್ಟು ಅಂದ್ರ ಮತ್ತೆ ಇವತ್ತು ಇವತ್ತು ಮುಗ ಬಿ ಮುಗಸಿ ಬಂದ್ಬಿಡ ಅಂದ್ರ ನಾಳೆ ಹಯ್ದದ ತೋಷಕ್ ಬತು ಶರಾಮಕ್ ಅದು ಮುಗಿತ ಅ್ರೆ ಕೊಟ್ ಬಿಡ್ತ ನಾಳೆ ನಾಳ ಸಂಜೆ ಅ್ರೆ ನಡದ ಮುಂೆ ತಗ ಬರಕ್ ಬತ ಬಲರ್ ಅ ಹ
ಇಲ್ಲ ಇಲ್ಲ ಇಷ್ಟೇ ಮಾಡ್ಕೊಂಡ್ ಈಗ ಹಂಗಾರ ಒಂದು ನಾವ್ ರೊಕ್ಕ ತಗೋಲ್ಲಾ ಹೆಂಗ ಮಾಡಲ್ರ
ಹೌ ಒಂದು ದಿಡಾನ ಅಕನ ಐವತ್ತಾಗ ಫಸ್ಟ್ ಕ ಕಟ್ಟ ಬಂದ ಕೊಟ್ ಬಂದ್ ಬಿಿಡ ಮನಗೆ
ಅದೇ ಸ್ವಲ್ಪ ಹ ಸ್ವಲ್ಪ ಕೊಟ್ಟಗಸಿಂದ ಗಾಡಿ ಬಿಡ್ಸ ಬರಾಮ್ರೀ ಮತ್ತತ್ ಆಮೇಲೆ ಬೇಕಾರ ಅದ ನಂದ ಸರೋಜ ಗಾಡಿ ಮಾರತ ಅಂದ್ರ ಅವಾಗ ಹಯ್ಯಮಂತ್ರಿ
ಹಾ ಮತ್ತೆ ಅದೇ ಇವತ್ನಾಲ್ ಅನಾ ಸ್ವಲ್ಪ ಕೊಟ್ಟಷ್ಟ್ ಮಾಡ್ಸನ್ ಬ ಬಂದ್ಬಿಡ ಕೈಲಸಿಂದ
ಹನ್ೀ ಹೌದ್ರಿ ಇಲ್ಲಾ ಅಷ್ಟೇ ಮಾಡ್ರಿ ನೀವು ನಾನ್ ಸಂಜೆಕ್ ಎಷ್ಟ ಮೂರ ಮೂರ್ ಗಂಟೆ
ಹಾ ಮೂರ್ ಮೂರ್ವರೆಗಂಗಗೆ ಬಂದ್ಬಿಡ ನಾನ್ ಇಷ್ಟೇ ನಿನ್ ಹೋಗ ಗ ಬುಟ್ಟಕ್ಕೆೋಚ್ುೂಡ ನನ್ ಎಲ್ಲೆಸ್ ಗಡಿ ಪಡ್ತ
ಒಂದ್ ಮಾತತ ಆತ್ಗಂಗೆ ಈಗ ನಾ ಮಾಡಿನಲ್ ೀ ನಂದು ಫೋನ್ ಕಟ್ಗಣ ಸ್ವಲ್ಪ ಆತ್ ಹೇಳ್ ಬಿಡ್ರಿ ಹಿಂಗ ಫೋನ್ ಹಚ್ಚಿದ ನೋಡು ಬರ್ತ್ವಿ ಅಲ್ಲೇ ಮನೇಲಿ ಇರ ಅಂತನ್ೀ ಮತ್ತೆಲ್ಲನ ಕೆಲ್ಸಕ್ ಪಲ್ಸಕ್ ಎಲ್ಲನೋ ಹೊರಗಡೆ ದ್ತಿರ್ತಾರ ಅವ್
ಇಲ್ಲ ಇಲ್ಲ ನಾನ್ ತ್ ತಗ ನಾನನ್ ಯತನ ಹೇಳಣ ನನ್ ಫೋನ್ ನಾನನ್ ಹೇಳಣ ಇವತ್ತು ಫೋನ್ ಅಸ್ತನ ಆಮೇಲೆ ಹೋಗ್ಬ ಬಿ್ರ ಆಯತ್ ಮೂರ್ ಮೂರವರ್ಗ ಹಂಗಗೆ
ಹಾ ಸರಿರಣ್ಣ ಹೌದ್ ನೋಡ್ರಿ ಸ್ವಲ್ಪ ಇದೊಂದು ಸ್ವಲ್ಪ ನನ್ಗ ಅನುಕೂಲ ಮಾಡಿ ಕೊಟ್ಟೆ ಅಂದ್ರ ಸ್ವಲ್ಪ ಆತದ ನಾವ್ ಅನುಕೂಲ ಆಗ್ತದೆ ಹಂಗಗೆ
ಹಾ ಅಷ್ಟೇ ಮಾಡ್ವ ಇವ ಅಮ್ಮ ಅಡ್ತದ್ಮಮೂರ್ ಮೂರ್ ಮೂರರಿಲೇಷನ್ ಬಂದ್ಬಿಡಪ್ಪ ಅಮ್ಮ
ಹ ಸರಿ ಸರಿರಿ ಅಣ್ಣ ಇಲ್ರಿ
ಹಾ ಸರಿ